ಹ್ಮ್.
ಹಾ ಆರಾಮಿದಿನ್ ನೀವ್
ಹ್ಮ್ ಆರಾಮದೇ ನೋಡಪ್ಪ ಏನ್ ಮಾಡಕ
ನಾ ಕುಂತಗೊಂಡಿದ್ದೆ.
ಚಾ ಕುಡ್ದಯ.
ಹಾ ಚಾ ಕುಡುದೆ ನಿಮ್ದ ಆಯ್ತಾ ಚಾ.
ಹ್ಮ್ ಚಾ ಕುಡುದಿಲ್ಲ ನೋಡು ಖಾಲಿ ಕುಂತಿದ್ದೆ.
ಹೌದಾ
ಹ್ಮ್
ಹ್ಮ್ ಹೌದ.
ಹ್ಮ್
ಮದಿವೆ ಮದಿವ್ಗ್ ಹೋಗಿ ಬಂದ್ರ ಹೆಂಗ ಇತ್ತು
ಹ್ಮ್ ಮದ್ವಿ ಆಯ್ತ್ ನೋಡ.
ಹ್ಮ್ ಏನ್ ಜೋರ ಇತ್ತ ಫುಲ್.
ಹ್ಮ್ ನಂಗ ಜೋರ್ ಇತ್.
ಹ್ಮ್
ಫುಲ್ ಡಾನ್ಸ್ ಮಾಡಿದ್ವಿ ರಾತ್ರಿ.
ಹಾ
ಮದವೆ ಹಿಂದಿನ ದಿನ.
ಹ.
ನಾನು ನಮ್ಮ ಅಕ್ಕ ನಮ್ಮಕ್ಕ ಮತ್ತೆ ನಮ್ಮ ಅತ್ತಿದ್ಲು.
ಹ
ನಮ್ ಮಾವ.
ಹ
ನಮ್ ಮಾವನ್ ಮಕ್ಕಳು. ಎಲ್ಲಾರೂ ಡ್ಯಾನ್ಸ್ ಮಾಡಿದ್ವಿ ಮ.
ಹೌದಾ.
ಹ್ಮ್ ಬಾಳ ಲೇಟ್ ರಾತ್ರಿ ಮತ್ ಹಿಂದಿನ ದಿನ ಒಂದು ಕಾರ್ಯಕ್ರಮ ಇತ್ತ ಅದು ನಿಶ್ಚಿತಾರ್ತ ಉಂಗರ ಬದ ಬದಲಾಯಿಸಕಳದ.
ಹ
ಅದು ಬಾಳ ಲೇಟ್ ಆಗ್ತದೆ ಹತ್ತು ಗಂಟೆ. ಹನ್ನೊಂದ ಗಂಟೆಗ ಆಗ್ತದೆ ಹನ್ನೊಂದುವರಿ ಹನ್ಯ ಹನ್ನೊಂದುವರಿ ಆತು.
ಹ್ಮ
ಹನ್ನೊಂದವರಿ ಆದ್ಮೇಲೆ
ಹ್ಮ್
ಮತ್ತೆ ಅದ ಪೂಜೆ ಉಂಗರ ಬದಲಾಸೋದು.
ಹ್ಮ್
ಇದೆಲ್ಲ ಆಯ್ತಾ.
ಹ್ಮ್
ಅದಾದ್ಮೇಲ ಮತ್ತೆ ಊಟ ಮಾಡ ಬಂದ್ವಿ.
ಹ್ಮ್
ಊಟ ಮಾಡಿದನಾಗ ಮತ್ತೆ ಫೋಟೋ ಮಾಡಿ ಫೋಟೋ ತಕ್ಸೊಂಡ್
ಹ್ಮ್
ಅದ
ಅಂತ ನಿಮ್ ಸಸಿ ಮದ್ವಿ ಜೋರ್ ಮಾಡ್ಕೊಟ್ಟು ಬಂದ್ರಿ
ಹ್ಮ್
ಹ್ಮ್ ಊಟಕ್ಕೆ ನೇನ್ ಮಾಡ್ಸಿದ್ ನೀವು ಮದ್ವಿಗೆ
ಊಟಕ್ಕ ಮದವಿ ಹಿಂದಿನ ದಿನ ರಾತ್ರಿ ಇದು ಮಾಡ್ತ ಸಿತ ನೋಡಪ್ಪ ಅಣ್ಣ ಸಾರು
ಹ್ಮ್
ಹ ಇದು ಯಾವ್ದದು ಶಿರಾ
ಹ್ಮ್
ಸಿರ ಮಾಡ್ಸಿದ್ದೆ ಹಾ ಸಿರ ಮಾಡ್ಸಿದ್ದೆ
ಹೌದಾ ಹ ಶಿರಾ ಏನ್ ಫುಲ್ ತುಪ್ಪದಾಗ ಮಾಡ್ಸಬಿಟ್ಟಿದ್ರಿ ಏನು
ಹ ತುಪ್ಪದಾಗ ಮಾಡವಿ ತುಪ್ಪ ಹಾಕಿದ್ವಿ ತುಪ್ಪ ಕೊಡಂಬಿ
ಹಾ
ಹ್ಮ್ ಅದೆಲ್ಲ ಹಾಕಿದೀವಿ
ಹೌದಾ
ಮತ್ತೆ ಇದು ಇನ್ನೊಂದ ಏನ್ ಸ್ವೀಟ್ ಮಾಡ್ಸಿದ್ವಿ ಏನಂತಂದ್ರ ಹಪ್ಪಳ ಮ
ಹಾ ಹಪ್ಪಳ ಸ್ವೀಟ್ ಅದು
ಹಪ್ಳ ಸ್ವೀಟ್ ಅಲ್ಲ ಅದ ಹಾ ಸಿಹಿದ ಜೊತೆ ಸಿಹಿ ಜೊತೆಗೆ ಹಪ್ಪಳ ಮಾಡ್ಸಿದ್ವಿ ಮತ್ತೆ ರಾತ್ರಿ ಅನ್ನ ಸಾರು ಬಂದ ಮೇಲೆ ಫುಲ್ ಮದಮಕ್ಕಳಿಗೆ ಡ್ಯಾನ್ಸ್ ಮಾಡ್ಸಕ್ ಸ್ಟಾರ್ಟ್ ಮಾಡಿದ್ವಿ ಕೆಲ ಮಾಡಿದ್ವಿ
ಹ್ಮ್ ಹ್ಮ್
ಹ ಅಲ್ಲಿ ಸಾಂಗ್ ಇದು ಹಾಡಾಕಾರ್ ಚೊಲೋರ ಇದ್ದಿಲ್ಲಪ್ಪಾ ಅವ್ರ ಏನ್ ಯಾವ್ ಬೇಕಾದದು ಆಡ ಬಿಡಿದವಿ ಆಮೇಲೆ ಮತ್ ನಾವ ಹಓದ್ವಿ ಆ ಹಚ್ಚಿದ್ವಿ ಫೋನ್ ಕನೆಕ್ಟ್ ಮಾಡ ಮಾಡ್ಕಂಡ ಫೋನ್ ನಮ್ಮ ಫೋನ್ ಹಚ್ಚಿದ್ವಿ ಸಾಂಗ್ ನಂಪ ನಂಪನ್ಯಾಗ ಹಚ್ಕೊಂಡವಿ ಆ ಆಾಡ ಹಚ್ಚಿ ಫಸ್ಟ್ ಅವ್ರನ್ನ ಡ್ಯಾನ್ಸ್ ಮಾಡ್ಸಿದ್ವಿ ಹ್ಮ ನಮ್ಮ್ ಅಕ್ಕ ಡ್ಯಾನ್ಸ್ ಮಾಡ್ಸಕತ್ಲ ಅವ್ರ ಕೈಲೆ ನಮ್ಮ ಮಕ್ಕನೇ ಡ್ಯಾನ್ಸ್ ಮಾಡಿದು ಆ ಅವ್ರಲ್ಲ ಡ್ಯಾನ್ಸ್ ಮಾಡ್ಕ ಎಂತ ಮಾಡ ಅಂತಸ್ಲ್ ಡಾನ್ಸ್ ಮಾಡಿದೀವಿ ನಾವು
ಹ್ಮ್
ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಎಲ್ಲ ಮುಖ್ಯತ್ಗ ನಾ ಹಂಗ ಅವಟ್ರು ಒಬ್ಬೊಬ್ಬರ ಡ್ಯಾನ್ಸ್ ಮಾಡಿದ್ವಿ ಮತ್ತೆ ನಮ್ಮ ಮಾವ ನಮ್ ಮಾವನ ಮಕ್ಕಳು ನಮ್ಮ ಅಕ್ಕ ನಮ್ಮ್ ಅತ್ತಗಿ ನಮ್ಮ ಅಣ್ಣ ಎಲ್ಲಾರು ಡ್ಯಾನ್ಸ್ ಮಾಡಿ ನಮ್ಮ್ ಅಣ್ಣನ ಮಗ ಅಷ್ಟ ಡ್ಯಾನ್ಸ್ ಮಾಡಿದೆ
ಹ್ಮ್
ಹ್ಮ್ ಭಾರಿ ಜೋರ ಆತ ಎಲ್ಲಾ ಮುಷೋದ್ಲೆ ರಾತ್ರಿ ತ್ರಿನಾ ಮುಗಸದ್ಗೆ ಎಷ್ಟ ಹ್ಮ್ ಹನ್ನೆರಡಲ್ಲಿ ಒಂದು ಒಂದುವರಿ ಆಯ್ತು
ಹೌದಾ ತಾಳಿ ಎಷ್ಟು ಗಂಟೆ ಮಾಡಿದ್ರಿ ನೀವು ತಾಳಿ ಎಷ್ಟು ಗಂಟೆ ಆಯ್ತು
ಮುಂಜೆನೆ ಆಯ್ತ್ ನೋಡ ಮುಂಜಾನೆ ಆರುವರೆ ಆರ ನಲ್ವತ್ತೈದ ತಾಳಿ ಮುಗಿಸಿಬಿಟ್ವಿ
ಅಷ್ಟ್ ಜಲ್ದಿ ಮುಗಿಸಿದ್ರ ನಿಮ್ ಕಡೆ ನಮ್ ಕಡೆ ಎಲ್ಲಾ ಹನ್ನೆರಡು ಹನ್ನೆರಡು
ಅದೇನೋ ಸಮಯ ಇತ್ತಂತ
ಹ
ಹ ಸಮಯಕ್ಕ ಮಾಡ್ಬೇಕಂತ ಅಂದ್ರ ಮತ್ತ ಆ ಸಮಯ ಆದ್ಮೇಲೆ ಇದಾಗತ್ತ ಏನ ಅಂತಂದ್ರ ಚೊಲೋ ಇಲ್ಲ ಅಂತ ಅಂದ್ರ ಅದಕ್ಕ ಅದ ಸಮಯಕ್ಕೆ ಮಾಡಿದ್ವಿ
ಹೌದಾ ಒಟ್ ಎಲ್ಲಾ ಜಲ್ದಿ ಜಲ್ದಿ ಮುಗಿಸಿಬಿಟ್ರಿ
ಹಾ ಮುಂಜಾನೆ ಹಾ
ತಾಳಿಗೆ ಹೋಗಿದ್ರಾ ಇಲ್ಲ ನೀವು
ಹಾ ಹೋಗಿದ್ದು ಹೋಗಿದೆ
ಹೋಗಿತ್ತಾ
ಹೋಗಿದ್ದೆ
ರಾತ್ರಿ ಎಲ್ಲಾ ಅಷ್ಟೆಲ್ಲ ಕೊಂಡಾಡಿ ಮತ್ತೆ ಬೆಳಿಗ್ಗೆ ಅಷ್ಟ ಜಲ್ದಿ ಎದ್ದು ಹೋದ್ರ
ಹ್ಮ್ ಮತ್ತೆ ಒಂದ ಎರಡು ದಿನ ಮದ್ವಿ ಮತ್ತೆ ಅಷ್ಟ ಓಡಾಡಬೇಕಲ್ಲ
ಹಾ ಹೆಂಗಿದ್ರು ಮಾವನ್ ಮಗ ಮತ್ತ ಓಡ್ಯಾಡಿ ಮಾಡಬೇಕಲ್ವಾಪ್ಪ
ಮಾಡಿದ್ವಿ ನಾನ್ ಒಬ್ಬತ ಇದ್ದಿಲ್ಲ ಅವತ್ ನಮ್ಮ ಮಾವ ಇದ್ದ ನಮ್ಮ ಮಾವನ ಮಕ್ಕಳು ನಂದಿ ಪಂಚಿ ಅವರೆಲ್ಲಾ ಅತ್ಮತ್ ಅತ್ನ ಸ್ನೇಹಿತರೆ ಎಲ್ಲಾ ಬೆಂಗ್ಗಳೂರಿಂದ ಬಂದಿದ್ರು
ಹೌದಾ ಬೆಂಗಳುರುರಗೆ ಇರ್ತಾರಾ ಅವರೆಲ್ಲ
ಹ್ಮ ಅವ್ರ ಎಲ್ಲಾ ಬೆಂಗಳೂರಗೆ ಇರ್ತಾರ
ಹ್ಮ್
ನಮ್ಮ ಅಮ್ಮ ನಮ್ಮ ಅಪ್ಪ ನಮ್ ಕಾಕಾ
ಹಾ
ಎಲ್ಲಾ ಬಂದಿದ್ರು ಚಲೋಅದೋ ಒಟ್ಟು
ಮತ್ತ್ ನಾವ್ ಅಲ್ಲಿಂದ ಮದುವೇ ಮುಗಿಸಿಕೊಂಡು
ಹ್ಮ
ಮಠಕ್ಕೆ ಹೋಗಿದ್ವಿ ಎಲ್ಲಾರು ಮಠ ಮಠಕ್ಕೆ ಹೋದ್ವಿ ಬಂದಿವಿ ಮಠಕ್ಕೆ ಹೋಗಿದ್ವಿ ಆಮೇಲೆ ಮತ್ತೆ ಇನ್ನ ಗುಡಿ ಇತ್ತು ಅಲ್ಲಿಗೆ ಹೋಗಿದ್ವಿ ಚಲೋ ಆಯ್ತು
ಹೌದಾ
ಹ್ಮ್ ಮದ್ವಿ ಮದ್ವಿ ಮದ್ವಿ ಅಂತಂದ್ರ ಬರೀ ಬರೀ ಬರೋದು ಬಂದಾದ್ಮೇಲೆ ಕರ್ಕೊಂಡು ಬರೋದು ಬಂದವರ ಬಿಟ್ಟು ಬರೋದು ಹ ಬರೀ ಅ ನೋಡು ಫುಲ್ ಸುಸ್ತು ಆಗ್ಬಿತೈತೆ ಎರಡು ದಿನಕ್ಕೆ
ಹೌದಾ
ಸಲ್ ನ್ಯಾಯ ಕಟ್ಟುಬಿಟವ್ನೆ ಹ್ಮ್ ರಾತ್ರಿ ನಾಗ ಉಳಗಿತ ಮಕ್ಕ ಬಕ್ ಅನ್ಕೊಂಡೆ ನಿನ್ನೆ ಗುಳಗ್ಗೆ ತಂದು ಕೊಡ ಆಗಿಲ್ಲ ಆಲ್ಲ ಟೈಮ್ ಆಗ್ಬೇಕಿತ್ತು ನಮ್ಮ ಅಕ್ಕೊಬ್ಬರ ಬೆಂಗ್ಳೂರ್ಗ್ ಹೋಗಾರ ಇದ್ರೆ
ಹ್ಮ
ಬೆಂಗ್ಳೂರ್ಗ್ ಒಬ್ಬರ್ನ ಟ್ರೈನಿಗೆ ಬಿಟ್ಟು ಅವ್ರ ಹ ಮನೆಗ್ ಬರಸ್ತಿದನ ಹತ್ತು ಗಂಟೆ ಆತ ಹತ್ತು ಗಂಟೆ ಆಗರ್ಲಗೆ ಮುಖಾಂಬತಂಗ
ಹೌದು ಅವ್ರ ಏನ್ ಟ್ರೈನ್ ಒಂದು ಆ ಒಂದ್ ತಿಂಗಳು ಮುಂಚೆ ಬುಕ್ ಮಾಡ್ಕೊಂಡಿದ್ರಾ ಏನ
ನೀವ ನೀವೇನ್ ಮಾಡಿದ್ರಿ ನೀವ್ ಎಲ್ಲಿೋಗಿದ್ರಿ
ನಾವ ನಾವ ಇ ನ ಫ್ರೆಂಡಿಂದೊ್ ಮನ ಒಪ್ಲಿಂಗಿತ್ತು
ಹಾ
ಹ ನಾ್ ಮನಿ ಒಪ್ಲಿಂಗ ಹೋಗಿದ್ವಿ
ಹಾ ಈ ತಿಂಗಳ ನೀನ್ ಈ ತಿಂಗಳ ಈ ತಿಂಗಳದಾಗ ಎಲ್ಲಾ ಕಾರ್ಯಕ್ರಮಗಳು ಇವಲ್ಲ ಇದ್ ಮೊದಲ ವಾರನ ಲಾಸ್ಟ್ ಅನ್ಸುತ್ತತ ಮುಂದ ಲಾರ ಯಾವವು ಎಲ್ಲ ಅನ್ಸಾ
ಏ ಯಾವ ಇಲ್ಲ ಇವ ಫುಲ್ ಎಲ್ಲ ಫಂಕ್ಷನ್ ಅಪ್ಪಾ ನಾ ಹೊಸಪೇಟೆಗೆಗ ಹೋತ ನ್ ಫಂಕ್ಷನ್ ಇತ್ತ ನಮ್ಮ್ ಫ್ರೆಂಡ್
ಹ್ಮ್
ಮನಿ ಒಪ್ಲಿಂಗ ಹೋಗಿ ಮನ ಎಲ್ಲಾ ಮನಿ ಬಾಡಿ ಗೆಕಟ್ಸಿದ್ರ ಅವ್ರ ಮೂರ್ ಅಂತಸ್ ಮನಿ ಕಟ್ಸಿದ್ರ
ಹೌದಾ ಒಂದು ಸಲಿಗೆ ಮೂರ ಅಂತ ಕಟ್ತರ್
ಹಾ ಒಂದಷ್ಟ ಸ ಮೂರ್ ಅಂತಸ್ ಮನ ಕಟ್ಸಿದ್ರು ಅವ್ರು ಫುಲ್ ಎಷ್ಟ್ ದೊಡ್ಡದ ಇತ್ತ ಅಂದ್ರೆ ಎಲ್ಲಾ ಫುಲ್ ದೊಡ್ಲಕ್ಕಿತ್ ಮನ ಅದ ಒಂದು ಒಂದು ಮನೆ ರೂಮ್ ಒಂದು ಕಿಚನ್ ಒಂದು ಬೆಡ ರೂಮ್
ಹ್ಮ್
ಎಡೆಡು ರೂಮಿಗೆ ಒಂದೊಂದ್ ಬಾತ್ರೂಮ್ ಕಟ್ಸಿದ್ರು
ಹಾ ಅಟ್ಯಾಚ್ ಇದುದು ರೂಮ್ ಜೊತೆಗೆ ಒಂದು ಬಾತ್ರೂಮ್
ಹಾ ಅಟ್ಯಾಚ್ ಬಾತ್ರೂಮ್ ಕಟ್ಸಿದ್ರ ಅವ್ರು ಮತ್ತೆ ಬಾಲ್ಕನಿ ಬೇರು ಬಾರಿ ಚೆನ್ನಾಗಿ ಇತ್ತದು
ಹ್ಮ್
ಎಲ್ಲಾ ಫುಲ್ ಚೆನ್ನಾಗಿತ್ತು ಮನಿ ಹಾ ಎಲ್ಲಾ ಚಲೋ ಆಐತೆ ಹೌರಾ ಮುಂಜಾನೆ ಉಪ್ಪಿಟ್ಟು ಶಿರಾ ಮಾಡ್ಸಿದ್ರು
ಹ್ಮ್ ಅಷ್ಟಕ್ಕ
ಹಾ ನಾಷ್ಟ ಅಕ್ಕ
ಹ್ಮ್
ಆಮೇಲೆ ಮಧ್ಯಾಹ್ನ ಚಪಾತಿ ಕಾಳು ಮತ್ತೆ ಗೀ ರೈಸು ಹಂಗೆ ಮಜ್ಜಿಗೆ ಅನ್ನ ಸಾಬರು ರೊಟ್ಟಿ ಕಾಳಪಲ್ಯ ಮತ್ತೆ ಬಾದಷ ಮಾಡ್ಸಿದ್ರು ಬಾದೂಷ
ಹ್ಮ
ಲಾಡು ಮಾಡ್ಸಿದ್ರು ಸ್ವೀಟ್
ಹೌದಾ ಸಲ ಆತಂಗಂದ್ರ ಏನ್ ನಿಮ್ ಸ್ನೇಹಿತ ಎಲ್ಲ ಬಂದಿದ್ರ ನಿಮ್ಮ ಮತ್ತೆ ನಿಮ್ ಸ್ನೇಹಿತನ್ ಮನ್ನಿ ಒಪ್ನಿಗೆ
ಹಾ ಎಲ್ಲಾರು ನಮ್ ಸ್ಕೂಲ್ ಫ್ರೆಂಡ್ಸ್ ಎಲ್ಲಾರು ಬಂದಿದ್ರು ಒಂದ್ ನಾಲ್ಕೈದ್ ಮಂದಿ ಹ್ಮ್ ಸ್ಕೂಲ್ ಫ್ರ ಹಾ ಅಲ್ಲಿ ಸ್ನೇಹಿತರೆ ಎಲ್ಲಾರಗೂ ಬಂದಿದ್ದು
ಹೂ ಹೂ ಚೋಲ ಐತು
ಎಲ್ಲಾ ಈ ಕಡಿಯಾರ ಕುಕ್ನೂರು ಹಾ ಇಲ್ಲ ಇಲ್ಲ ಬಸ್ಸಿಗೆ ಹೋಗಿದ್ವಿ
ಹ ಹಾ ಬಸ್ಸಿಗೆ ಹೋಗಕ್ಕ ಟೈಮ್ ಬಾಳ ಆಗತ್ತ ಅಂದತಲ್ಲ
ಹಾ ಒಂದು ಒಂದ್ ಹೂ ನಲ್ವತ್ತು ನಿಮಿಷ ಬೇಕಪ್ಪಾ ಇಲ್ಲಿಂದ ಹೊಸಪೇಟೆಗ ಹೋಗಕ ಅದು ಡೈರೆಕ್ಟ್ ಆದ್ರೆ ನಾನ್ ಸ್ಟಾಪ್ ಆದ್ರೆ ನಲ್ವತ್ತು ನಿಮಿಷ
ಹೂ
ಸ್ಟಾಪ್ ಗಳಿದ್ರೆ ಅವ ತಸ್ ಬೇಕ್ ನೋಡಪ್ಪ
ಹೂ ಹೂ ಹೂ
ಬಸ್ಸಿಗೋ ಬಂದ್ವಿ ಎಲ್ಲ ಮದುವಿ ಮುಗಿಸಿಕೊಂಡು ಬಂದ್ವಿ ಅವ್ರವರು ಊರಿಗೆ ಹೋದ ನಮ್ ನಮ್ ಸ್ನೇಹತ್ರೆ ಇಲ್ಲೇ ಇಲ್ಲಿ ಅಲ್ಲಿಗೇರಿ ಕುಕ್ನೂರು ಅವರ ಕೆಂಪೂರ್ ಅಲ್ಲೇ ಅಷ್ಟ್ ಬಂದಿದ್ರ ಅವರು
ಹೂ
ಅವ್ರು ಬಂದ್ರು ಮತ್ತೆ ಇಲ್ಲಿ ಅವ್ರಿಗೆ ಇದ ಇದ್ದಿದ್ದಿಲ್ಲ ಹೋಗಕ ರಿಟರ್ನ್ ಬಸ್ಸ ಇದ್ದಿದ್ದಿಲ್ಲ ಅವ್ನ್ ಐಟ್ ಬಂದ್ವಾ
ಹೂ
ಅವ್ರಿಗೆ ರಿಟರ್ನ್ ಬಸ್ ಇದಿದ್ದಿಲ್ಲ ಮತ್ತು ಅವರು ನಮ್ಮ ಮನಾಗಿದ್ದು ಬೆಳಿಗ್ಗೆ ಹೋದ್ರಿ
ನಿಮ್ಮ್ ಮನ್ಯಾಗ ಇದ್ರನ
ಹಾ ನಮ್ಮ್ ಮನೆಗೆ ಇದ್ರು ಸ ಒ ನೈಟ್ ಹ ಹಾ ಮುಂಚೆಲ್ಲ ಇಲ್ಲ ಟೀ ಕುೂಡ ಎಂದಿ ಹೋದ್ರ ಅವ್ರು ಏನ ಕಾಲೇಜ್ ಇದಿಂದ್ವ ಅಲ್ಲ ಮತ್ ಕಾಲೇಜ್ ಟೈಮಿಗೆ ಆರು ಗಂಟೆ ಸುಮಾರು ಬಸ್ ಎತ್ತಾ ಹೋಗ್ಬಿಟ್ಟ ಬಸ್ ಸ್ಟ್ಯಾಂಡ್ ಇಬಟ್ಟ ಬಂದು ಕಳ ಹೋದ್ರ ಅವ
್ಮ ಮೊನ್ನಿ ಒಬ್ನಗೆ ಎಲ್ಲಾ ಜೋರ ಆಗತಿ ಗೃಹ ಪ್ರ್ರೇಶ ಜೋರಾಗತ್ತೆ ಮನೇದು
ಹಾ ಗೃಹಕಾಶ ಜೋರಾಗಿತ್ತು ಅಣ್ಣ
ಹೆಂಗ ಫುಲ್ ಒಳ ಒಳಗೆ ಎಲ್ಲಾ ಲೈಟಿಂಗ್ ಗೀಟಿಂಗ್ ಎಲ್ಲಾ ಬಾರಿ ಜೋರ ಹಾಕಿದ್ರ
ಎಲ್ಲ ಚನ್ನಾಗ ಆ ಹಾಕ್ಕಿದ್ರ ಆ ಎಲ್ಲ ಚೆನ್ನಾಗೆ ಇತ್ತು
ಹೂ
ಹೂ
ಮತ್ತೆ ಮತ್ತೇನ್ ಕಾರ್ಯಕ್ರಮ ಈ ಮುಂದ ಹ
ಈಗ ಊಟ ಮಾಡ್ಬೇಕಕ್ ನೋಡಿಕ್ಕ ನಾನ್ ಹಿಂಗ್ ಊಟ ಮಾಡ ಹಚ್ಚಿತ್ನ ಆಯ್ತಾ
ಹಾ ಸ ಸರಿ ಆಯ್ತು
ಹ ಆಯ್ತು ಓಕೆ